ಹಲೋ ಸಾರ್ ಹಾ ಕೆಳ್ಸತದೆ ಹೇಳಿ.
ಹಾ
ಹ್ಮ್ ಏನ್ ಹಲೋ.
ಹಲೋ ಕೇಳುಸ್ತಿದ್ಯ ಸರ್.
ಹಾ ಸಾರ್ ಕೇಳ್ತಾದೆ.
ಏನ್ ಮಾಡ್ತಿದ್ದೀರಾ.
ಸ ನಾವು ಸುಮ್ಮನೆ ಇದೀವಿ ನಿಮ್ಮ್ ಹತ್ರ ಏನಕ್ ಕುರಿ ಇದೆ ಅಂತೆ.
ಹಾ
ಅದಕ್ಕೆ ನಾವು ಸೊ ಸಿಂಪ್ಲ್ ಆಗಿ ಒಂದು ಮಡ್ಗಮ್ಮ ಅಂತ ಇದ್ದೀವಿ.
ಹಾ
ಅದಕ್ಕೆ ನಿಮ್ಮ ಹತ್ರ ಕೇಳಕ್ ಕಲಮ ಅಂತ ಮಾತಾಡ್ದೀನಿ.
ಓ ಇದೆಲ್ಲ ಇಟ್ಟಿರ್ತೀರಲ್ಲ ಅವ್ರು ತಾನೇ.
ಯಾವ್ದು
ಈ ಕಬ್ನದ್ ಐಟಮ್ಗಳೆಲ್ಲಾ ಇಟ್ಟಿದೀರಲ್ಲ.
ಉನ್ನಣ ಕಬ್ಣ ಇಲ್ಲ ಸಾರ್.
ಹಾ
ಇದು ಟೈಲ್ಸು.
ಐಲ್ಸಾ
ಹಾ ಹ್ಮ್
ಕಬ್ಣದ ಐಟಂ ಇದಿದ್ರೆ ಬೇಕಾಗಿತ್ತು ಅದಕ್ಕೆ ಬಾ
ಕಬ್ಣ ಐಟಂ ಅಂದ್ರೆ ಯಾವ್ದ್ ರೀತಿ.
ಮಾಮೂಲು ಈ ಸ್ಕ್ವಯರ್ ಟೇಪ್ದು ಪೈಪು.
ಹಾ ಅದ್ ಐತೆ.
ಆಮೇಲೆ ಮಾಮೂಲು ಲಾಂಗು ಸಿಂಗಲ್ದು ಪೀಸ್ ಪಟ್ಟಿಗಳು ಬರ್ತವಲ್ಲ.
ಇದು ಮನೆ ಕಟ್ಟಕ್ತನೆ.
ನಮ್ಗೆ ಮನೆ ಕಟ್ಟಕಿಲ್ಲ ನೀವ್ ಕೇಳದ್ರೆಲ್ಲ ಕುರಿದೆ ಕುರಿಗೆ.
ಹಾ
ಹ ಕೊಟ್ಟಿಗೆ ಹೈಟ್ ಆಗ್ ಮಾಡತರ ಕೆಲ ಮೇಲ್ಗಡೆ ಅ ಕುರಿಗಳು ನಿತ್ಕಳಕೆ ಅವು ಸಗ್ಣಿ ಹಾಕದ್ರೆ ಕೆಳ್ಗಡೆ ಬಲ್ಬೇಕ್. ದೆ
ಆ ರೀತಿ ಅದ್ ಕೆಳಗಡೆ ಏನು ಏನ್ ಹಾಕ್ಬೇಕು ಚಾಪೆಗೆ.
ಅರ್ಥೈ ಅದೇ ಆ ಕಬ್ಣದ ಪಟ್ಟಿಗಳ್ ಬರ್ತವೆ.
ಹಾ
ಪ್ಲೈನ್ದು ಆ ಪಟ್ಟಿಗೆಲ್ಲಿ ನೀಸಿ ಅಡ್ಡ ಅಡ್ಡ ವೆಲ್ಡ್ ಮಾಡೋದಷ್ಟೆ
ಹ ಹಾ ಗ್ಯಾಪ್ ಇಟ್ಟ ಕ್ಯಾಪ ಇಟ್ಟಾ
ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಇಂಚ್ ಅರ್ಧ ಇಂಚ್ ಗ್ಯಾಪ್ ಉಟ್ಟು
ಹ ಇದು ಕುರದು ಕಾಲ್ಗಿದದು ಏನ್ ಸಿಕ್ಕಾಕೊಂಡ್ರಿ
ಇಲ್ಲ ಇಲ್ಲ ಅದು ಕರೆಟಾಗಿ ಎರಡು ಇಂಚ್ ಅಗ್ಲ ಬರುತ್ತೆ
ಹಾ ಹಾ
ಎರಡು ಎರಡು ಇಂಚ್ ಬರಲ್ಲ ಒಂದೂವರೆ ಇಂಚ್ ಬರ್ತದೆ
ಹಾ ಹಾ ಸರಿ ಸರಿ ಹಾ ಹಾ ಬೇಕಾಗಿತ್ತು
ನಿಮ್ಗೆ ಯಾವ್ ತರದ ಯಾವ್ದು ನಿಮ್ಗೆ ಓತಬೇಕಾ ಇಲ್ಲ ಆಡ್ಬೇಕಾ
ಸಾರ್
ಆಡ್ಬೇಕಾ ಓದತ ಬಾ
ಓತ ಅಂದ್ರೆ
ಗಂಡು ಗಂಡು ಕುರಿ
ಹಾ ಹ ನಮ್ ಗಂಡೇ ಬೇಕು
ಹಾ ಎಷ್ಟು ಬೇಕು
ಇಪ್ಪತ್ತದು ಇಪ್ಪತ್ ಬೇಕು ಸರ್
ಇಪ್ಪತ್ತು ಬೇಕ
ಹಾ
ಏನ್ ಮಾರಿ ಕಡಿಯ ಕಿಡಿಯಕ ಯೂಸ್ ಮಾಡ್ತೀರಾ
ಇಲ್ಲಿಲ್ಲ ಬೆಲ್ಸಾಗ ಚಿಕ್ ಚಿಕ್ದಾಗಿ
ಚಿಕ್ಕ ಮಾರಿಕೊಳ್ಬೇಕಾ ಯಾವ ತರ ಹಾಲ್ ಮರಿಬೇಕಾ ಇಲ್ಲ ಸ್ವಲ್ಪ ಒಂದ್ ವರ್ಷ ಆಗಿರೋದ್ ಬೇಕಾ ಇಲ್ಲ ಆರು ತಿಂಗ್ಗಳಾಗಿರೋದ್ ಬೇಕಾ
ಹ ಒಂದ್ ವರ್ಷ ಆಗಿರ್ಬೇಕು ಒಂದ್ ವರ್ಸನ ಒಂದ್ ಎರಡ್ ಮೂರ್ ತಿಂಗ್ಳ
ನಿಮಗೆ ಆ ನಿಮ್ಮ ಹತ್ರ ಹಸು ಇದೆಯಾ ಹಸ ಇದ್ರೆ ಅತೆಗೆ ಕೊಡ್ತೀವಿ ಹಾಲು ನೀವೇ ಇದ್ರಲ್ಲ ಕೊಟ್ಟಗಲ್ಯತೆಗೆ
ಕುಡಿಯುತ್ತಾ
ಹಾ ಕುಡಿಯುತ್ತೆ ಏನು ಇಲ್ಲ ಇವಾಗ ನಮ್ಮ ಹತ್ರ ವರ್ಷದಿಲ್ಲ
ಹಾ
ಇವಾಗ ಮರಿ ಹಾಕಿ ಒಂದ್ ಮೂರ್ ತಿಂಗಳ ಆಗಿದ್ದಾವೆ ಸ್ವಲ್ಪ ಸ್ವಲ್ಪ ಉಳ್ ತಿಂತವೆ ಉಲ್ ತಿಂದರು ಏನು ಅಂದ್ರೆ ನೈಟ್ ಹೊತ್ತಲ್ಲಿ ಸ್ವಲ್ಪ ಸ್ವಲ್ಪ ಹಾಲ್ಕಟ್ಟು ಸಾಕು ಒಂದು ಒಂದು್ ವಾರ ಒಂದ್ ವಾರ ಅದಕ್ಕೆ ಹೆಂಗ ಹಾಲ್ ಕೊಡ್ತಿದ್ರೆ
ಹಾ
ಆಮೇಲೆ ಏನ್ ಮಾಡಿ ಕೊಟ್ಟಿಗೆಲ್ ಬಿಟ್ಟಿರ್ತೀರ ಅಲ್ವಾ ಉಳ್ಳು ಲ ಪುಡಿ ಪುಡಿ ಮಾಡಿ ಅಲ್ಲೇ ಯಾವ್ದಾದ್ರು ಬಾಾಣ್ಲೆ ಯಾವ್ದಾದ್ರರು ಹಂಗ ಹಾಕಿ ಇಟ್ಟಿ ತಿನ್ನಿ ತಿನ್ಸಿ ಆಮೇಲೆ ಅ ಅದೆ ಹಾಲ್ ಮತ ಬಿಡ್ತದೆೇ ನಾಲ್ಕನೇ ತಿಂಗಳಲ್ಲ ಅದ ಮತ ಬಿಡ್ತದೆ ಆಮೇಲೆ ನೀವು ಸಾಕ ಹಬಹುದು ನಿಮ್ಗೆ ಇಪ್ಪತ್ ಕುರಿ ಅಂದ ಇಪ್ಪತ್ತು ಬೇಕು ಅಂದ್ರೆ ಇವಾಗ ನಾಲ್ಕ್ ತಿಂಗಳ ಮರಿ ಇರೋದು ನಮ್ಮ ಹತ್ರ ಅಲ್ವಾ ಅದ್ರಿಂದ ಒಂದ ಇ ಒಂದ್ ಮರಿಗ ನಿಮ್ಗ ಐದು ನಾ ಐದು ಎಂಟನೂರ್ ಬರ್ತದೆ
ಅದ ಅದೇ ಒಂದು ಬಂಟೂರ್ ಅಂತಾರಲ್ಲ ಅದ ನಿಮ್ಮ ಹತ್ರ ಇರೋದು
ಅದಿಲ್ಲ ಅದಿಲ್ಲ ಮಾಮೂಲು ನಾಟದು
ಹ್ಮ್ ಇಷ್ಟು ರೇಟ್ ಹೇಳ್ತೀರಲ್ಲ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿ
ಇವೇಕ
ಹಾ
ಹ್ಮ್ ಸರಿ ನೀವ್ ಹೆಂಗು ನಿಮ್ಮ್ ಹತ್ರ ಕಬ್ನ ತಕೋಬೇಕು
ಹಾ
ಏನಕ್ ನಿಮ ಹತ್ರ ಸರಿ ನಾವು ಐದ್ ಹಾಕೋಡ್ನಾ
ಹಾ ಸರಿ
ಬನ್ನಿ ನೀವು ಇಪ್ಪತ್ತು ತಗೊಳ್ಳೋದಾಗ್ರೆ ನಾನು ಎಂಟುನೂರು ರೂಪಾಯಿ ಕಡಿಮೆ ಮಾಡಿದ್ದೀನಿ
ಹ
ಸಾವಿರ ರೂಪಾಯಿ ಕಡಿಮೆ ಮಾಡ್ಕೊಂಡು ನಾಲ್ಕು ಎಂಟವರ್ಗೆ ಹಾಕೊಡ್ತೀನಿ ಬನ್ನಿ
ಬರ್ತೀವಿ ಸರ್
ಎಲ್ಲಾ ರೀತಿ ಇದು ಸಿಗ್ತವೆ
ಹಣ್ಮರಿಗಳು ಇವಾಗ ತಕ್ಷಣಕ್ಕೆ ನಿಮಗ್ ಬ ಇಪ್ಪತ್ತಲ್ಲ
ಹಾ
ಹದಿನೆಂಟು ಮರಿ ಅವೆ ಇನ್ನೂ ಒಂದು ಎರಡು ಇಲ್ಲ
ಎಲ್ಲಾದೂ ಪಕ್ಕದದಲ್ಲಿ ಈಸ್ಕೊಡಿ
ಮಗ್ದಲ್ಲಿ ನಿಮ್ದ್ ಯಾವರು ಹೇಳಲ್ಲಿ
ನಮ್ದು ಇಲ್ಲೇ ಹ್ಮ್್ಮ್ ಒಡೆಯರ್ ಪಳ್ಳಿ ಅಂತ
ಅಲ್ಲೇ ತಾನೆ ೂಡು ಹಂಗಂದ್ರೆ ಏನ್ ಮಾಡಿ ಅಂದ್ರೆ ಹದ್ಿನೆಂಟು ಬೀಸ್ಕಳಿ ಈಗ ಇನ್ನು ಮರಿ ಹಾಕದ ಐತೆ ಹಾಕ್ತವೆ
ಹ್ಮ್
ಇನ್ನೊಂದು ಮೂರ್ ತಿಂಗಳ ಬಿಟ್ಕೊಂಡು ನಾವೇ ತಗೊ ಬಂದ್ ಮನೇಲಿ ಕೊಡ್ತೀವಿ ಬಿಳಿಯೊತೆಗೆ
ಹ ಸರಿ ಸರಿ
ನಾನ ನಾಲ್ಕು ಎಂಟನೂರು ಅಂದ್ರೆ ನಿಮ್ಗೆ ಎಲ್ಲ ಮರಿಗ ಎಷ್ಟ ಆಯ್ತದೆ
ಹ್ಮ್ ಇ ಸರಿ ಇತ
ಹದಿನೆಂಟು ಮನೆಲ್ಲಿ
ಹಾ ಬರುತ್ತೆ ಸರ್ ನಾಕ ಎಟ್ನೂರಾ
ಏನ ಎಂತ
ನಾಕ ಎಂಟನೂರ
ಹಾ ನಾಲ್ಕು ಎಂಟುನೂರು ನಿಮ್ಗೆ ಎಂಬತ್ತಾರ ಸಾವಿರದ ನಾನನೂರು ರೂಪಾಯಿ ಬಲ್ತದೆ ಎಂಬತ್ತ ಆಾರ ಸಾವಿರದ ನಾನೂರು ಅಲ್ವಾ ಹ್ಮ್ ಎಂಬತ್ತ ಆಾರ ಸಾವಿರ ಕೊಡಿ ಎಂಬತ್ತಾರು ಸಾವಿರ ಕೊಟ್ರೆ ಹದ್ೈದು ಸಾರಿ ಕೊಡ್ತೀವಿ
ಕೆಲಸ ಕೊಡ್ತೀವಿ
ಹ ಆಮೇಲೆ ಎರಡು ಮರಿ ತಗೋ ಬರ್ತೀವಲ್ಲ ಆವಾಗ ಎಂಟ ಸಾವಿರ ಕೊಡಿ
ಹಾ ಸರಿ ಸರಿ ನಮ್ದು ಅಂಗಡಿ ಇರುೋದ ನಿಮ್ಗೆ ಗೊತ್ತಲ್ಲ ಇಲ್ಲ ಆ ನೂರಲ್ಲೇ
ಹಾ ಗೊತ್ತು ಗೊತ್ತು ಉಡಿ ಹಲ್ಲ ಅದು ಹೆಂಗೆ ಪೈಪ
ನೀವ್ ಹೆಂಗ ಬೇಕಾದ್ರೂ ಅಲ್ಲಿ ಮನೆ ಹತ್ರನನ ಬಂದು ನಿಮ್ಗೆ ವೆಲ್ಡಿಂಗ್ ಮಾಡಕೊಡ್ತಾರೆ
ವೆಲ್ಡಿಂಗ್ಗೆ ಇಲ್ಲೇ ಇದ್ದಾರೆ
ಹಾ ಇಲ್ಲ ನಮ್ಮ್ ಹುಡ್ಗ್ರೆ ಬರ್ತ್ರಿ ಸ್ವಲ್ಪ ಕಮ್ಮ ಹೇಳಕ್ ಹೇಳ್ತೀವ ಬಿಡಿ
ನಮ್ಮ ನನ್ ಫ್ರೆಂಡೇ ಇದ್ದಾನೆ ಅರವಿಂದ್ ಬಿಲಾದ್
ಹಾ ಹಾ ಸರಿ ಸರಿ
ಅವ್ರೇ ಮಾಡ್ಬಡ್ತೀನ ಅಂತ ಹೇಳಿದಿದ್ದಾರೆ ಅದೇನು ಪ್ರಾಬ್ಲಮ್ ಇಲ್ಲ.
ಹಾ.
ನಮಗೆ ಎಲ್ಲಾ ಸ್ವಲ್ಪ ಕಡಿಮೆ ರೇಟ್ ಹಾಕ್ ಕೊಟ್ರೆ ಸಾಕು.
ಹಾ.
ಹೆಂಗೆ ಪೈಪ್ದು ಪೈಪ್ ಲೆಕ್ಕ ಎಲ್ಲಾ ಹೆಂಗೆ.
ಹ್ಮ್ ಇಪ್ಪತ್ತಡಿಗೆ ಹಾ ಆರನೂರು.
ಹಾ.
ನಿಮ್ ಬನ್ನಿ ಅವ್ರ್ನ ಐನೂರ್ ಮಾಡ್ಕೊಳ್ತೀನಿ. ನಮ್ಗ್ ಸಿಕ್ಕೋದೇ ನಮ್ಗೆ ಸಿಕ್ಕೋದೇ ಐನೂರು ರೂಪಾಯಿ ಗೀತಾ.
ಹಾ ಇಲ್ಲ ಲಾಸ್ ಆಗದಾಗಿದ್ರೆ ಅಷ್ಟೆಲ್ಲಾ ಬೇಡ ಒಂದು ಐವತ್ತು ರೂಪಾಯಿ ಸೇರ್ಸಿ ಹಾಕಿ.
ರೀ ನಿಮ್ ತಾನೇ ನೀವೇ ಕಮ್ ಮಾಡಿದ್ದೀರಾ.
ಹಾ.
ನಾವು ಇದು ಕುರಿಗೆ ಇದು ಹಾಕ್ಬೇಕಲ್ಲ ಅದು ಹೆಂಗ್ ಹಾಕೋದು.
ಅದು ಹಂಗೆ ಏನ್ ಗೊತ್ತಾ ಮಾಡಿ. ಫಸ್ಟು ಈ ಸಿಮೆಂಟ್ ದು ಕಂಬ ಬರುತ್ತೆ ಗೊತ್ತಾ.
ಹಾ ಹೇಳಿ ಹೇಳಿ.
ಕವೇತರ ಅದು ಉದ್ದದ್ ತಗಬೇಡಿ ಒಂದು ಐದ್ ಅಡಿ ಇರದ್ ತಗಳಿ.
ಹಾ.
ಐದ್ ಅಡಿ ಇರೋದ್ ತಕೊಂಡು ಐದ್ ಅಡಿ ತುಂಬ್ ಹ್ಮ್ ಐದ್ ಅಡಿ ಬೇಕಾಗುತ್ತೆ ಯಾಕಂದ್ರೆ ನೀವು ಆ ಕೆಳಗಡೆ ಗೊಬ್ರ ಗಿಬ್ರ ತುಂಬಕ್ಕೆ ಹಿಂಸೆ ಆಯ್ತದೆ.
ಹಾ.
ತಂಬಾ ಈಸ್ಕಳಿ.
ಹಾ.
ಆ ಆರು ಎಂಟು ಕಂಬ ಈಸ್ಕಳಿ. ಎಂಟು ಕಂಬ ಈಸ್ ಕೊಂಡು ಏನ್ ಮಾಡಿ ಈ ಕಡೆ ಮೂರು ಆ ಕಡೆ ಮೂರು
ಹಾ.
ಮಧ್ಯದಲ್ಲಿ ಆ ಕಡೆ ತುದಿಲ್ಲೊಂದು ಈ ಕಡೆ ತುದಿಲ್ಲೊಂದು.
ಹಾ.
ಹಾಕ್ಬಿಟ್ಟು ನೀವು ಪೈಪ್ ಇಟ್ಟ್ ಹೋಗ್ತಿರಲ್ವಾ ಫಸ್ಟು ಈ ರೌಂಡ್ ಪೈಪ್ ಬರ್ತದಲ್ಲ.
ಹಾ.
ರೌಂಡ್ ಪೈಪ್ ನಾ ಸುತ್ತ ಹಾಕ್ಬಿಡಿ.
ಹಾ.
ಬಾಕ್ಸ್ಟೈಪ್ ಅಲ್ಲಿ ಆ ಕಂಬಗಳು ನೆಟ್ಟಿರೋದಕ್ಕೆಲ್ಲ ಹಾಕ್ಬಿಡಿ.
ಹಾ.
ಆಮೇಲ್ ಆ ಕಬ್ಬಿಣದ ಸ್ಕ್ವಯರ್ ಶೇಪ್ ಪೈಪ್ ಬರುತ್ತಲ್ಲ.
ಹಾ.
ಬಲಿ ಈ ಕಡೆ ಲಾಸ್ಟ್ಗೂ ಆ ಕಡೆ ಲಾಸ್ಟ್ಗೂ ಎರಡು ಎರಡು ಪೈಪ್ ವೆಲ್ಡು ಮಾಡಿ. ಆಮೇಲೆ ಪಟ್ಟಿ ಐತಲ್ವಾ ಆ ಪಟ್ ಟಿನ್ ಏನ್ ಮಾಡಿ ಅಂದ್ರೆ ಕರೆಕ್ಟ್ ಆಗಿ ಎಷ್ಟ್ ಉದ್ದ ಅಯ್ತೋ ಅಷ್ಟಕ್ಕ್ ಕಟ್ ಮಾಡ್ಕೊಳಿ. ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇರ್ಬೇಕು ಅಂದ್ರೆ. ನಿಮ್ದು ಈ ಕಿನಿ ಬೆರ್ಲಲ್ ಒಂದ್ ಇಂಚು ಇದ್ ಇದೆ ಗೊತ್ತಾ ಗೆರೆ. ಅದ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಗ್ಯಾಪ್ ಕೊಟ್ಬಿಟ್ಟು ವೆಲ್ಡ್ ಮಾಡಿ ಉದ್ದಕ್ಕುವೆ.
ಹಾ.
ಈಗ ಎಷ್ಟು ಅಂದ್ರೆ ಒಂದು
ಮ್ಯಾಲೆ ಚಾಪೆಗೆ ಏನ್ ಸೀಟ್ ಹಾಕ್ಬೋದ ಇಲ್ಲ ಬೇರೆ ಏನಾದ್ರು.
ಹೆಂಗೆ.
ಆ ಮೇಲೆ ಸೀಟು
ಸೀಟ್ ಅದು ಸೀಟ್ ಹಾಕಂದ್ರರು ಆಗುತ್ತೆ
ಹಾ
ತಗಡ್ ಸೀಟ್ ಹಾಕ್ಬೇಡಿ
ಹಾ ಈಟ
ಮಳೆ ಗಿಲೆ ಬಂದ್ರೆ ಕಿವಿ ಕುರಿ ಕಿವಿಗಳಿಗೆ ಏಟಾಗ್ತದೆ
ಹಾ
ಸಲ್ ಟೈಮ ಅಲ್ಲಿ ಈಟ್ ಫುಲ್ ಬರ್ತದೆ
ಹಾ
ಮರಿಗಳಗಲಮೇಲೆ ಮರಿಗಳೊಳ್ಗೆ ದಪ್ಪ ಕೂದ್ಲು ಬಂದ್ಬಿಡ್ತವೆ ಬೇಗ
ಸರಿ ಸರಿ ಸರ್
ಹಂಗ ಹಾಕಕ್ಬಿಟ್ಟು ಏನ್ ಮಾಡಿ ಅಂದ್ರ ಅದ್ರ ಮೇಲ್ಗಡೆ ಕಬ್ನದ್ ಪೈಪ್ ಎರಡು ವೆಲ್ಟ್ ಮಾಡಿ
ಹಾ
ಸೀಟಾಗಿ ಎಲ್ಡ್ ಮಾಡ್ಬಿಟ್ಟು ಅದ್ರಲ್ಲಿ ಸೀಟ ಕಲಿ
ಹಾ
ಗೀಟ್ ಹಾಕನ್ಬೇಕಾದ್ರೆ ಆಮೇಲೆ ಒಳಗಡೆ ಏನ್ ಮಾಡ್ತೀರಿ ಅಂದ್ರೆ ಸೈಡ್ಗೆ ಮೆಸ್ ಬರ್ತದೆ ಗೊತ್ತಾ ರೋಲ್ ಮೆಸು ಅದನ್ನ ತಗೊಂಡ ಸುತ್ತ ಸುತ್ತ ಬಿಟ್ಟು ಬೆಲ್ಡ್ ಮಾಡ್ಬಿಡಿ
ಹಾ
ಆಮೇಲೆ ಕೆಳಗಡೆಯಿಂದ ಹತ್ತಕ ಸ್ವಲ್ಪ ಸ್ಟೆಪ್ ತರ ಸ್ಟೆಪ್ ಅಂದ್ರೆ ಸ್ಟೆಪ್ ಮಾಮೂಲ್ ಮನ್ಸರು ಸ್ಟೆಪ್ ಇಡಬೇಡಿ ಪ್ಲೈನ್
ಹಾ
ಒಂದೇ ಸಮಯ ಇರ್ಬೇಕು ಈ ಇಟಾಚಿಗಳೆಲ್ಲ ಹತ್ತಾಗಿಟ್ಟಿರ್ತಾರೆ ಗೊತ್ತಾ ಲಾರಿಗೆ
ಹಾ
ಪ್ಲೈನ್ ಆಗಿ ಕರೆಕ್ಟ ಆಾಗಿ ಅದ್ರ ಮಟ್ಟಿಗೆ ಇಟ್ಬಿಟ್ಟು
ಹಾ
ಅದಲ್ಲಲ್ಲಿ ಮುಟ್ಕಿ ಸೈಡ್ ಅಲ್ಲಿ ನೀವು ಮಾಮೂಲ್ ತೊಟ್ಟಿ ತರ ಕಟ್ಕಳ
ಹಾ ಸರಿ ಸರಿ ಸರಿ ಹಾ
ಸರಿ ನಾಳೆ ಬರ್ತೀವಿ ನಾವು ನಮಗೆ ಪೈಪ್ಗಳೆಲ್ಲ ರೆಡಿ ಮಾಡಿ ಇಟ್ಟರಿ ನೋಡಿಲ್ಲ ಅಂದ್ರೆ ತರ್ಸಿಟ್ಬ ಬಿಡಿ ಬೇಗ
ಹಾ ನಾ ನಾ ಇಲ್ಲಾಂದ್ರೆ ಅಲ್ಲಿ ಅಂಗಡಿಯಲ್ಲಿ ಇರ್ತಾರೆ ಎತ್ಕೊಡ್ತೀವಿ ಬನ್ನಿ
ಹಾ ನರಿ ಆಯ್ತು ಬನ್ನಿ ಪುರಿಕಾಗಳೂರಂತೆ ಓಕೆ ಬಾಯ್ ಬಾಯ್ ಸರ್
ಬಾಯ್ ಬ